ಹಲೋ ಹಾ ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೀ ನೀವು
ಹಾ ನಾವು ಚೆನ್ನಾಗಿದ್ದೀವಿ
ಏನ್ ಮಾಡ್ತಿದ್ರಿ
ನಾನು ಫೋನ್ ನೋಡ್ತಿದ್ದೆ ನೀವು
ನಾನು ಕುತ್ಕೊಂಡ್ ಸೀರಿಯಲ್ ನೋಡ್ತಿದ್ದೆ
ಹ್ಮ್ ಹ ಇಲ್ಲ ಅಭ್ಯಾಸ ಎಲ್ಲ ಎಲ್ಲ ನೀವು ನಿಮ್ದಾಯ್ತಾ
ಸ್ವಲ್ಪ ಫೋನ್ ಹತ್ರ ಇಟ್ಕೊಂಡ್ ಮಾತಾಡ್ತಿೀರಾ ಏನು ಕೇಳಿಸ್ತಿಲ್ಲಾ
ಹ ನಿಮ್ದಾಯ್ತಾ ನಮಗ್ ಅಭ್ಯಾಸ ಇಲ್ಲ ಅದೆಲ್ಲ ಕುಡಿಯೋದು
ಹೌದಾ ಹ್ಮ ನಮ್ದು ಆಯ್ತ ಆಯ್ತು
ಹಾ ಮತ್ತ ಮತ್ತೆ ಏನ್ ಮಾಡಿದ್ರಿ ಇವತ್ತಲ್ಲ
ಬರೀ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಮುಗಿಸಕೊಂಡೆ ನೀವೇನ್ ಮಾಡಿದ್ರಿ
ನಾನು ಕಾಲೇಜ್ಗೆ ಹೋಗ್ಬೇಕಿತ್ತು ಹೋಗಿ ಬಂದೆ ಅಲ್ಲಿ ಸ್ವಲ್ಪ ಏನು ಕೆಲ್ಸ ಆಗ್ಲಿಲ್ಲ ಮನೆ ಬಂದ ಸುಮ್ನೆ ಕುತ್ತಿದ್ದೆ ಅಷ್ಟೇ
ಹಾ
ಹ್ಮದು
ಮತ್ತೆ ನೀವು ಕನ್ನಡ ಸಿನಿಮಾಗಳ ನೋಡ್ತೀರಾ
ಹಾ ನೋಡ್ತೀನಿ ಅದೇ ಜಾಸ್ತಿ ನೋಡಲ್ಲ
ಹೌದಾ ನಿಮ್ ಮೆಚ್ಚಿನ ನ
ಸ್ವಲ್ಪೋ ಹಾ ಧ್ರುವ ಸರ್ಜಾ ಮತ್ತೆ ಪುನೀತ್ ರಾಜ್ಕುಮಾರ್ ನಿಮಗೆ ಹಾ ಪುನೀತ್ ರಾಜ್ಕುಮಾರ್ ಮತ್ತೆ ದ್ರುವ ಸರ್ಜಾ ಹಾ ಹಾ ಹಾ ಕೇಳಿಸ್ತು ಕೇಳಸ್ತು
ಹ್ಮ್ ಮತ್ತೇನ್ಸ
ನಿಮ್ ನೀವು ನೋಡ್ತೀರಾ
ಏನ್
ನಟಿನಲ್ಲಿ ಅಷ್ಟು ಹ ರಾಧಿಕಾ ಪಂಡಿತ್ ಅಷ್ಟು ಯಾರು ಇಷ್ಟ ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪ ಇಷ್ಟ ಆಗ್ತಾರಷ್ಟೆ ಈ ಸೀರಿಯಲ್ ಅಂತ ಬಂದ್ರೆ ಅದ್ರಲ್ಲಿ ತುಂಬಾ ಜನಾನೇ ಇಷ್ಟ ಬ್ಬವ್ಯ ಇ
ಹೌದಾ
ಹ ಕರ್ಣ ಸೀರಿಯಲಲ್ಲಿ ಮಾಡ್ತಾರ ನೋಡಿ ಕರ್ಣ ಮತ್ತ ತ್ತ ಅವರಿಬ್ರು ಇಷ್ಟ
ಇಲ್ಲ ರೀ ನಮ್ಮ ಮನೇಲಿ ನೋಡ್ತಿದ್ರು ಅಂತ ನಾನ್ ನೋಡ್ ತಿದ್ದೆ ಅಷ್ಟೇ
ಹಾ ಹ
ನಾನ್ ನೋಡಲ್ಲ ಸೀರಿಯಲ್ ಅವ್ರು ನೋಡ್ತಿದ್ರು ಅಂತ ಜೊತೆ ಕುಸಿದ್ದೆ ಅಷ್ಟೆ ಮತ್ತೆ ಊಟ ಏನ್ ಮಾಡ್ತೀರಾ ನೈಟ್
ಹಾ ನೈಟು ಇನ್ನು ಏನ್ ಮಾಡ್ತಿ ತಾರೆ ಅಂತ ಗೊತ್ತಿಲ್ಲ ಅವರು ಮಾಡಿದ್ರೆ ನಾನ್ ತಿನ್ನೋದ್ ಅಷ್ಟೇ ನೀವು
ನಾವು ಗೊತ್ತಿಲ್ಲ ಏನ್ ಮಾಡ್ತಾರೆ ನಮ್ಮಅಮ್ಮ ಅಂತ
ಹಾ ಹಾ ಹೌದ ಹೌದು ಎಲ್ರುಗೂ ಅಷ್ಟ ಅವರ್ ಮಾ ತರೆ ನಾವು ತಿನೋದು ನಾವ್ ಏನಾದ್ರೂ ಇದ್ ಮಾಡಿ ಅಂದ್ರೆ ನೀವ್ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಿರ್ತಾರೆ
ನಮ್ಮ ಅವ್ವ ನನ್ನ ಅಡಿಗೆ ಮನೆ ಒಳಗೆ ಕರ್ಕೊಳಲ್ಲ
ಹಾ ಹಾ
ನಿಮ್ಗೆ ಏನೇನ್ ಮಾಡಕ್ ಬತ್ತ ಅಡುಗೆ
ಹಹ ನನ್ಗೆ ಎಲ್ಲಾ ಬರುತ್ತೆ ಮಾಂಸಾಹಾರಿ ಪದಾರ್ಥಗಳಲ್ಲಿ ಅಷ್ಟು ಬರಲ್ಲ ಸಸ್ ಯಾರಿಗೆಲ್ಲ ಬರುತ್ತೆ
ಹೌದಾ ಹಂಗರ ನೀವು ಮಾಂಸಹಾರಿನ ಸಸ್ಯ ಹಾರಿನಾ
ಎರಡು ತಿಂತೀವಿ ನಾವು
ಹೌದಾ
ಹೌದು
ಹ ಜಾಸ್ತಿ ಯಾವ್ದ ಇಷ್ಟ ಅವ್ ಎರಡರಲ್ಲಿ
ಅವ ಎಡ್ರಲ್ ಜಾಸ್ತಿ ಸಸ್ಯಾಹಾರಿನೇ ಇಷ್ಟ ಮಾಂಸಾಹಾರಿಗಿಂತ
ನಾನು ಜೀವದಲ್ಲಿ ಮದ್ನೇ ಸಾರಿ ಕೇಳಿ ತ್ತಿರದು ಅವೆರನುೂ ತಂದಿಟ್ಟಾಗ ನಂಗ್ ಸಸ್ಯಾರಿನೇ ಇಷ್ಟ ಅಂತ ಹೇಳ್ತಿ ಹರು
ಯ್ರೆ ಮಾಂಸಾರಿನ ಇಷ್ಟ ಆದ್ರೆ ಅಷ್ಟ ಇಷ್ಟ ಅಂತ ಹೇಳ್ತೀನಿ ಸುಮ್ನೆ ತಿನ್ನಲ್ಲ ಏನಿಲ್ಲ ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಆದ್ರೆ ಪೀಸ್ ಮೆತ್ತಗಿರೋ ಮಾತ್ರ ತಿಂತೀನಿ ಅದೆಲ್ಲಾ ಗಟ್ಟಿ ಇರತ್ತದಲ್ಲ ಅದನ್ನೆಲ್ಲ ಹಂಗೆ ವೇಸ್ಟ್ ಮಾಡ್ತೀನಿ ಬಿರಿಯಾನಿಯಲ್ಲಿ ಬರಿಯನ್ನ ಇದಕ್ ತಿನ್ನೋದಕ್ಕೆ ಇಷ್ಟ ಅಂತ ಹೇಳ್ಕೊಳೋದಕ್ಕೆ ಸ ಅದಕ್ಕೆ ಹ ಹ ಇಷ್ಟ ಇಷ್ಟ ಅದನ್ನ ತಿದ್ದಾನು ಆಗತ್ತ
ನ ನನ್ ಬದಷ್ಟ ಹ ಅದು ಮತ್ತೆ ಇನ್ನೊ್ ಬರು ನೋಡಿ ಫಟಿಲೇಜ ಕಾಟಿಲೇಜ್ ಅಂತ ಒಂದ್ ಬರುತ್ತೆ ಬೆಳ್ಳಕ್ ಕಿರುತೆ ಇಷ್ಟ
ಹಾ ಹಾ
ನಿಮ್ಗೆ ನೀ ಈ ಸತಿ ನಿಮ್ ಮನಲಿ ತಂದವಾಗ ತಿನ್ ನೋಡಿ ಚೆನ್ನಾಗಿರುತ್ತೆ ಅದ್ ಹೆಂಗೆ ಅಂದ್ರೆ ಮೂಳೆ ತರ ಇರುತ್ತೆ ಆದ್ರೆ ಮೂಳೆ ಅಲ್ಲ ತಿನ್ಬೋದು ಒಂದ್ಸತಿ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ
ಹಾ ಮಾಡ್ಬೇಕು ನಿಮಗೆ ಅದ ಇಷ್ಟನ ಅದೆಲ್ಲ ಮಾಡೋದಿಕ್ ಬರಲ್ವಾ ನಿಮ್ಗೆ
ಮಾಡಕ್ ಬರಲ್ಲ ಅವೆಲ್ಲಲ್ಲ ಮಾಡದವಿ ಸರಿ ಅಡ್ಗನೆೇ ಮಾಡಕ್ ಬರಲ್ಲ ನೀಟಾಗ ಮಾಡ ಅಂದ್ರೊಡ ಹ
ನಿಮ್ದ್ಯಾಕೋ ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ
ಈಗ
ಹಾ ಕೇಳಿಸ್ತಿದೆ ಹಲೋ
ಈಗ್ ಕೇೇಳಸ್ತಿದಯಾ
ಹಾ ಹೇಳಿ
ಹಾ ನನ್ ನನಗತ ಇಬಲ್ಲ ನನ್ಗೂ
ಹಾ ಇರ್ಲಿ ಬಿಡಿ ಪರವಾಗಿಲ್ಲ ಮುಂದೆ ಮುಂದೆ ಕಲ್ತ್ಕೊಳ್ಳಿ ಇನ್ನು ಸಮಯ ಇದೆಯಲ್ಲ ಕಲ್ತ್ಕೋಬೋುದು ನಿಮ್ಮಮ್ಮ ಮಾತ್ರ ಎಏಸ್ಕೊಂಡ್ ಕಲ್ತ್ಕೊಳ್ಳಿ
ಹಾ ಅದಕ್ಕೆ ಎನ ಕಲ್ಯ ಮಾಡಕೋಗಿಲ್ಲ ಇನ್ಕೊಂಡ್ ಮಾಡ್ಕೋಗೋರು
ಹಾ
ಹಂಗ ಜ ಅದನ್ನ ನೋಡ್ಕೊಂಡದ್ರು ನೀಟಕ್ ಮಾಡ್ತೀನಿ ಅಂತ ಅಲ್ಲ
ಹ್ಮ ಹ
ತಿಲ ಅಷ್ಟೆ ಅದಕ್ಕೆ ನಮ್ಮಮ್ಮ ಮಾಡಕೆ ಬಿಡಲ್ಲ ನನ್ನ
ಹಾ ಪರವಾಗಿಲ್ಲ ಸ್ವಲ್ಪ ದ ನನಗೆ ನೀಲಿ ಬಣ್ಣ ಇಷ್ಟ
ನಿಲಿ ಬಣ್ಣ ಯಾಕೆ ಇಷ್ಟ ನಿಮಗೆ
ಹ ನಂಗೆ ಅದೊಂಂತರ ನನ್ ಮನ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತೆ ಹಬ್ಬಣ್ಣ
ಹ್ಮ್
ಯಾವ ವಿಚಾರ ಆದಾಗ ಬಣ್ಣ ನೋಡ ಸ್ವಲ್ಪ ಖುಷಿ ಬರುತ್ತೆ ಇವಾಗ ಮೋಡ ನೋಡಿದ್ರೆ ಬಂದ ನು ಎಷ್ಟೇ ಹೋಗ ಲ್ಲ ಇದ್ರು ಅಷ್ಟೇ ಒಳಗಡೆ ಎಲ್ರ ಮೇಲೆ ಆಚೆ ಬಂದು ಏನಾದ್ ನಾನು ಅಷ್ಟಟ್ ನೋಡ ್ರೆ ಅವಾಗ ಒ ತರ ನ ಮ ಸು ಅಷ್ಟು ಹ್ಮ್ ಸ್ವಲ್ಪ ನೀರಳ ಆಗತ್ತೆ ಆದದ್ರಿಂದ ನಿಮಗೆ
ನಂಗೆ ಆ ಕಡೆ ಅರ್ಧ ಬಿಳಿ ಅರ್ಧ ಕಪ್ಪು ಅಂತ ಒಂದು್ ಬಣ್ಣ ಬರುತ್ತೆ ಗೊತ್ತಾ
ಹ್ಮ ಹಾ ಹಾ ಹಾ ಹೇಳಿ ಹೇಳಿ ಗೊತ್ತಾಯ್ತು ಗೊತ್ತಾಯ್ತು
ನಂಗ ಆ ಬಣ್ಣ ಇಷ್ಟ
ಹಾ ಅದು ತುಂಬಾ ಲೈಟ್ ಆಗಿರುತ್ತೆ ಸ್ವಲ್ಪ ಅಷ್ಟು ಡಾರ್ಕ್ ಆಗಿರಲ್ಲ ಅದು
ಆ ಆದಂತಲ್ಲ ಬಣ್ಣ ಒಂಥರ ಇಷ್ಟ ಮತ್ತೆ ಬ್ರೌನ್ ಕಾಫಿ ಕಲರ್ ಹಾ
ಯಾಕಿಷ್ಟ ಅದು ನಿಮ್ಗೆ
ಅದು ಅದೊಂತರ ದೊಡ್ಡ ಕಾರಣ ಇದ್ದಂಗೆ ಇವಾಗ ನಮ್ ಜೀವ್ನ ಆ ಕಡೆ ಫುಲ್ ಕಪ್ಪಾಗೂ ಇರಲ್ಲ ಈ ಕಡೆ ಫುಲ್ ಬೆಳ್ಳಕ್ಕೂ ಇರಲ್ಲ ನಡ್ ನಡುವೂ ಇರುತ್ತೆ ಆ ಕಡೆ ಖುಷಿನೂ ಇರಲ ದುಃಖಾನೂ ಇರಲ್ಲ ಬಂದ್ ಹೋಗ್ತಾ ಇರುತ್ತೆ ಮ ಎಲ್ಲಾನು
ಹಾ ಹಾ
ಕಲರ್ ಒ ಬಣ್ಣ ಒಂತರ ಇಷ್ಟ ಒಂತರ ಪ್ರೋತ್ಸಾಹ ಕೊಟ್ಟಂಗಿರ್ತ ಅದ ಅವ ಬಟ್ ಆದ್ರೆ ನಂಗ ಗೆ ಜಾಸ್ತಿ ಇಷ್ಟಾಗದು ಕಾಫಿ ಕಲರ್ ಕಾಫಿ ಬ್ರೌನ್ ಏನಂತಾರೋ ಅದು ಅದ ಇಷ್ಟ